ಹಾ ಹೇಳಿ ಕ್ಕ
ಹಾಯ್ ಣ ಹಾಯ್
ಹಾ ಹಲೋ ಹಲೋ ಹೇಳಿ ಹೇಳಿ
ಏನ್ ಮಾಡ್ತಿದ್ಯಾ
ಏನಿಲ್ಲ ಅಕ್ಕ ಸುಮ್ನೆ ಕುೂತ್ಕೊಂ ಕುೂತ್ಕ ಕೂತಿದ್ದೆ.
ಹೌದ ಟಿ ಆಯ್ತಾ
ಹುಂ ಟೀ ಆಯ್ತು ನಿಮ್ದಾಯ್ತಾ.
ನಂದು ಆಯ್ತಪ್ಪ ಇವಾಗೆ ಟೀ ಕುಡ್ದೇ ಹಂಗೆ ಕೂತಿದ್ದೆ ಹಂಗೆ ನೆನ್ಪಾಯ್ತು ನಿಂದು
ಹ ಹಾ ವಿಷಯ ಗೊತ್ತಾಯ್ತಾ
ನೋ
ಅಣ್ಣಮ ಕುಂಡುರ್ಸ್ ಸ್ತರಂತೆ
ದು ನಾನು ಅದಿಕ್ಕೆ ಕಾಲ್ ಮಾಡಿದ್ದೆ ನಿಂಗೆ ನಾಳೆ ಕೂಡಸ್ತಿದಾರೆ ನಮ್ಮ್ ಮನೆ ಕಡೆ ಬರ್ತೀಯಾ ಹೆಂಗೆ ಹೋಗೋಣ್ವಾ ಅಂತ.
ಹ ಇದು ಲೈಟಿಂಗ್ಸ್ ಎಲ್ಲ ಹಾಕ್ ಕಿದ್ದಾರೆ ನಾಳೆ ಎಲ್ಲ ಅಂಗಡಿ ಬರ್ತಾರಂತೆ ಬರ್ತಾವಂತೆ.
ಹೌದಾ ಹಾ ಹಾ
ಬರಣ್ರ ಜಾತ್ರೆಗೆ
ಹಾ ಎಲ್ಲಾ ಯಾಕಂದ್ರೆ ನಾನು ಹೋಗಿದ್ದೆ ಅಲ್ಲಿ ಹಾಲ್ ತರಕ್ಕೆ ಅಂಗಡಿಗೆ ಅಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲಾ ಹಾಕಿದಾರ ಅಂಗಡಿ ಎಲ್ಲಾ ಬರ್ತಿದ್ದಾವ ಅಂತ. ಹ್ಮ್ ಅದುಕೋಸ್ಕರ ರಜೆನಾ ಹೆಂಗೆ ನಾಳೆ ಕಾಲೇಜು
ನಾಳೆ ರಜಾ ಹಾಕ್ತೀನಿ. ಕಾಲೇಜ್ಗ್ ಹೋಗಲ್ಲ.
ಓಹ್ ಹೊ ಹ್ ಜಾತ್ರೆಗೋಸ್ಕರ ಹಾ ನಾಳೆ ಅಣ್ಣಮ್ಮನ್ ಕರ್ ಕರ್ ಹಾ ಕರ್ಕೊಂಡ್ ಬರ್ತಾರನ್ ಏ ನಾಳೆ ಸಾಯನ್ ಕಾಲ ಆಮೇಲೆ ನಾಡಿದ್ದು ಮಧ್ಯಾಹ್ನ ಊಟ ಅಂತೆ ಹ ಅಂದ್ರೆ ಮೂರ್ ದಿನ ತೋಟಲ್ಲ
ಹಾ
ಹೇಳ್ತಿದ್ರು ಯಾಕಂದ್ರೆ ಇಲ್ಲೆಲ್ಲಾ ಮೈಕಲ್ ಹೇಳ್ತಿದಾರ
ಹಾ ಹೇಳ್ತಿದ್ರು ಕೇಳಸ್ಕಂಡೆ
ಹಾ ಅದಕ್ಕೆ ಹಿಂಗೆ ನಮ್ಮ್ ಮನೆ ಕಡೆನೆ ಬರ್ತೀಯಾ ಹಿಂಗೆ ಇಲ್ಲೇ ರೆಡಿ ಆಗೋಣ ಅಂತ
ಸರಿ ಬರ್ತೀನಿ
ಹಾ
ಸ್ಟೆಪ್ ಜಡೆ ಹಾಕಿ ನನ್ಗುನು ಸ್ಯಾರಿ ಹಾಕೊಳನ್ರ ಇಬ್ರು ನು
ಹಾ ನೀನು ಸಾರಿ ಹಾಕೋ ನಾನು ಸಾರಿ ಹಾಕ್ ಕೋತಿನಿ ಹೆಂಗು
ಸರಿ ಸರಿ ಹಾಕ್ಕೊಳಣ
ಹ ಅದಿಕ್ಕೆ ಇಲ್ಲೇ ರೆಡಿ ಆಗ್ಬಿಟ್ಟು ಇಲ್ಲಿಂದಾನೇ ಹೋಗೋಣ ಅಂತ ಅದಕ್ಕೆ ಕಾಲ್ ಮಾಡಿದ್ದೆ ನಿಂಗೆ
ಹಾ ಹೌದಾ
ಹಾ ಹೆಂಗು ನಾಲ್ಕಕ್ ಗಂಟೆಗ ಅನ್ಸುತ್ತೆ ಅಣಮ್ಮ ಕರ್ಕೊಂಡ್ ಬರೋದು.
ಹ
ರುವರೆಗೆಲ್ಲ ನಮ್ಮ ಮನೆ ಬಂದ್ಬಿಡು ಹಾ ಹಂಗೆ ಇಲ್ಲೇ ರೆಡಿ ಆಗ್ಬಿಟ್ಟು
ಹ ಹೋಗೋಣ
ಹ್ಮಗೆ ಇಲ್ಲಿಂದನೇ ಹೋಗಣವಾ
ಹಾ ಹೋಗೋಣ ಇಲ್ಲಿಂದ.
ಹ್ಮ್ ಹಾ ಎಲ್ಲಾ ಅಂಗಡಿ ಎಲ್ಲಾ ಹಾಕಿತ್ತಾರಂತೆಲ್ಲಾ ಫುಲ್
ಹ್ಮ ಹೌದು ಹೌದು? ..
ಹಾ ಏನಾದ್ರು ತಗೊಳೋಣ ಶಾಪಿಂಗ್ ಮಾಡೋಣ
ಹಾ ಸರಿ ಸರಿ ನೀವು ನೀವು ಎಷ್ಟು ಓದಿದ್ಯಾ
ಏನಪ್ಪಾ
ನೀವ್ ಎಷ್ಟ ಓದಿದ್ದೀರಾ
ನಂದು ಡಿಗ್ರಿ
ಹ ಡಿಗ್ರಿ ನಾನು ಎಸ್ ಎಲ್ಸನೆ ಫೇಲ್ ಳೂ
ಹೌದಾ ಕಟ್ಬೇಕ್ ತಾನೆ.
ನೆನ್ನೆ ಹೋಗಿದ್ದೆ ಕಟ್ಟಕ್ಕೇ
ಹಾ.
ಫಸ್ಟ್ ನೇ ಟರ್ಮೇ ಕಟ್ಬೇಕಿತ್ತೂ ಈಗ್ ಸೆಕೆಂಡ್ ನೇ ಟಮ್ ಆಗಲ್ಲ ಅಂತ ಹೇಳುದ್ರು ಸರ್ರು.
ಹೌದಾ ಅಂದ್ರೆ ಆಗಿಲ್ಲ?
ಆಂ ನೆನ್ನೆ ಮದ್ಗಿರಿಗ್ ಹೋಗಿದ್ನಲ್ಲಾ, ಕೆಲ್ಸ ಆಗ್ಲಿಲ್ಲ ಮತ್ತೆ ಅದಕ್ಕೆ ವಾಪಸ್ ಬಂದೆ.
ಹೌದಾ ಅಂದ್ರೆ ಇವಾಗ ಒಂದ್ ಒಂದ್ ವರ್ಷ ಹಂಗೆ ಗ್ಯಾಪು ಇವಾಗ ಸುಮ್ನೆ.
ಆಂ ಹೌದು ಹೌದು.
ಅಂದ್ರೆ ನೆಕ್ಸ್ಟ್ ಇಯರ್ ಅಷ್ಟೇ ಕಟ್ಬೇಕ್ ಇವಾಗ?
ಹಾ ಹೌದು ಅಕ್ಕ.
ಅವ್ನಾ ಈ ವರ್ಷ ಆದ್ರೆ ಚೆನ್ನಾಗಿರ್
ಹೂಂ, ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ ಆದ್ರೂ ಹೋಗ್ತಿದ್ದೆ ಇವತ್
ಹಾ ಮುಗಿತಿತ್ತಲ್ವಾ ಹೆಂಗು ಆಮೇಲ್ ಮುಂದೆ ನೀನು ಏನಾದ್ರು ಮಾಡ್ಬೋದಿತ್ ತು ನೀನು ಕಾಲೇಜ್ ಬಿಟ್ಟು ಬರೀ ನೀನ್ ಬರೀ ಎಕ್ಸಾಮ್ಕಷ್ಟೆ ಹೋಗ್ಬೋದು.
ಹ್ಮು.
ಕೊಂಡು ನಾನ್ ಹಂಗೆ ಕಂಪ್ಲೀಟ್ ಮಾಡಿದ್ದು ಡಿಗ್ರೀ ಬರೀ ಎಕ್ಸಾಮ್ಕಷ್ಟೆ ಹೋಗ್ತಿನ್ ನಾನು.
ಹಾ, ಹೌ
ಹಾ ಡೈಲಿ ಏನ್ ಹೋಗ್ ವಲ್ಲಾ ಬರೀ ಎಕ್ಸಾಮ್ ಕಷ್ಟೇ ಹೋಗೋದು ಎಕ್ಸಾಮ್ ಇದ್ದಾಗ್ ಓದು ಬರಿಯೋದು ಬರೋದ್ ಅಷ್ಟೇ. ಆ ಹಂಗಾಗ್ ನೋಡು ನೀನು ಅದ್ ಇಷ್ಟ್ ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ಟು
ಹಾ.
ಹಾ ಟೆಂತ್ ಡಿಸ್ಕ್ ಕೊಂಡು ಆಮೇಲೆ ನೀನು ಹಚ್ಚು. ಹ್ಮಹ ನಾನ್ ಅಕ್
ಮೈಕ್ ಆಕ್ಬಿಟ್ಟವ್ರೆ ಸೌಂಡು
ಓಹ್ ಹೊ ಹೌದು.
ನೆನ್ನೆಯಿಂದಾ ನೈಟಿಂದ ಸರ್ಯಾಗ್ ನಿದ್ದೆ ಬರ್ತ್ ತ್ತಿಲ್ಲಾ.
ಅದು ಒಂಥರಾ ನಿದ್ದೆ ಬರ್ತಿಲ್ಲ ಆಮೇಲೆ ಕಿವಿ ಎಲ್ಲಾ ನೋವ್ ಆಗ್ತಿದೆ ಗೊತ್ತಾ ಅಷ್ಟ್
ಹ ಸೌಂಡ್ ಇಟ್ಬಿಟ್ಟ ತಲೆ. .. ನಾವು ಸೀರಿಯಲ್ ನೋಡೋಣ ಅಂದ್ರರು ಸೀರಿಲ್ ನೋಡಕ್ಕೂ, ಆಗ್ತಾ ಇಲ್ಲ. ..
ಅದು ಕೇಳ್ಸ್ತಾನೇ ಇಲ್ಲಲ್ಲ
ಹೌದು ಸಿ ಎ ಮಾಡ್ತಯಾ ಅಣ್ಣಮ್ಮ ಕುೊಂಡಿಸಸ್ತಾರಂತೆ ಅದಿ ಒಂದು, ನಾಲ್ಕೈದು? ದಿನ. .. ಗೆ, ಇರುತ್ತೆ? ..
ಹಾ ಇವಾಗ ಸ್ಟಾರ್ಟ್ ಇವಾಗ ಮೈ ಬಿಟ್ಟು, ಎರಡು ದಿನ ಅತ್ತು ಇನ್ನ ಮೂರು?. .. ಮೂರ್ ದಿನ, ಅಂದ್ರೆ ಐದ್, ದಿನ ಬೇಕು! ಇನ್ನು ಹಂಗೆ?. ..
ಹಾ ಹೌದೌದು ಊಟ? ಎಲ್ಲ ಅಲ್ಲೇ ಕೊಡ್ತಾರ ಅಂತ. ... ಮತ್ತೆ ಮೂರ್ ದಿನ ಏನು ಓ ಒಲ ಅಚ್ಚ ಗಿಲ್ಲ ನಾವು ಅಡ್ಗೆ ಮಾಡಂಗಿಲ್ಲ
ಮೂರ್ ದಿನಾನ?. ..
ಹಾ ಹೌದು ಹೌದು ಇವತ್ತು ಯಾವಾರ ಇವತ್ತು
ಹೇಳಿದ್ರ ಅವರು
ಬಂದಿದ್ರು, ಬೆಳಗ್ಗೆ? ಅವತ್ತು ಬಂದಿದ್ರು. ..
ಹಾ ಹಾ
ಒಂದು, ಎರಡದ್ರು! ಮೂರ್ ದಿವ?. .. ಸ ಅಡ್ಗೆ ಮಾಡ್ಬೇಡ್ರಿ ಅಲ್ಲಿಗೆ ಬನ್ನಿ ಪ್ರಸಾದ ಅಂತ ಹೇಳುದ್ರು
ಹೆಂಗ್, ಯಾವತ್ತು! ಬಂದಿದ್ರು ನಿೆನ್ನೆನ?.. ..
ನಿನ್ನೆ ಎಲ್ಲ ಆಗ್ಲೆೇ ಒಂದು ನಾಲ್ಕ್ೈದ್ ದಿವ್ ತಿಂದೆ
ಅಂದ್ರ ನಾವ್ ಇರ್ಲಿಲ್ಲ ಅನ್ಸುತ್ತೆ ಮನೇಲಿ
ಹಾ ಹೌದಾ
ಹಾ ಬಂದ್ ಹೇಳುದೆ
ಹ ಬ ಸ್ವ ಪಾಂಪ್ಲೆಟ್ ಕೊಟ್ಟಿ ಹೇಳೋದು ನಿಮ್ಗೆ ಹೇಳಿಲ್ವಾ ಪಂಪ್ಲೇಟ್ ಕೊಡ್ಲಿಲ್ವಾ
ಇಲ್ಲಪ್ಪಾ? ಫ್ರೆಂಟ್ ಹಂಗೆ ಬಾಗಿಲತ್ರನೇ? ಇಟ್ಟಿದ್ರು ನಾವವು, ಹೊರಗಡೆ ಹೋಗಿದ್ವಿ ಇವತ್ತು. ..
ಹಾ?. ..
ನಮ್ಗ್, ಗೊತ್ತಿಲ್ಲ ಅದು? ..
ಹೌದಾ ಹ
ಅಂದ್ರೆ! ಹೇಳಿದಾರಾ, ಊಟ ಅಲ್ಲೇ ಅಂತ? .. ಹಾ
ಇದಾರೆ, ಹೇಳಿದ್ದಾರೆ?
ಹ್ಮ್, ಹ್ಮ್, ಹ್ಮ್, ಹ್ಮ್! ಚೆನ್ನ?.. .. ಮಾಡ್ತ ಅಣಮ್ಮ ಕುಡ್ಸೋದು ಚನ್ನಾಗ್ ಮಾಡ್ತ ಇತಾರಲ್ವಾ ಇಲ್ಲಿ
ಹ, ಚೆನ್ನಾಗ್ ಮಾಡ್ತಾರ! ಅಕ್ಕ ಗ್ರ್ಯಾಂಡ್, ಅಲ್ಲಿ ಗ್ರ್ಯಾಂಡ್? .. ಹ್ಮ? ..
ಫುಲ್ ಎಲ್ಲ ಏರಿಯಾಕ್ೆಲ್ಲಾ ಲೈಟ್ ಹಾಕ್ಸಿದ್ದಾರೆ ಫುಲ್ ಚೆನ್ನಾಗಿ ಕಾಣತಿದೆ ನೈಟ್
ಹ, ಲೇಟ್ ಆಗುತ್ತೆ?. .. ಇನ್ನುೂ ಚೆನ್ನಾಗಿರುತ್ತೆ ಕಾ
ನೀನ್ ಮಾಡಿ ಮೇಲ್ ಬಂದಬಿಟ್ಟು ನೋಡು ಫುಲ್ ಲೈಟಿಂಗ್ಸು
ನಿಮಗೂ, ಕಾಲ್ ಮಾಡ್ತೀನಿ! ಬನ್ನಿ ನೋಡಿ ಚೆನ್ನಾಗಿರುತ್ತೆ?. ..
ಹ್ಮ್! ಅದಕ್ಕೆ ನಾನು ಮೈಕ್ಲ್ಲಾ, ಕೇಳು ಕೇಳಸ್ತಿತ್ತಲ್ವಾ, ಅದಿಕ್ಕೆ ಇವ್ರ ಮನೆ ಕಡೆ ಏನು ಇದೆ ಅಲ್ಲಾ ಏನು ಮೈಕ್ ಹಾಕ್? .. ಾರೆ ಎಂತ ಅದ ಮಾಡ ನಂಗ ನಗೆ
ಹೌದಾ
ಹ್ಮ್ ಹಂಗಾಗಿ ಇಲ್ಲೇ ರೆಡಿ ಆಗ್ಬಿಟ್ಟು ಹೋಗೋಣ ನಾಳೆ ಹೆಂಗು
ಹ ಸರಿಯ ಸರಿ ಅಕ್ಕ ಹೋಗೋಣ ಚೆನ್ನಾಗಿರುತ್ತೆ ಜಾತ್ ಹ ಎಲ್ಲ ಸುತ್ತಾಡ್ಕು
ಹ್ಮ
ಬರೋಣ
ಲಾಸ್ಟ್ ಇಯರು ಇದು ಇಟ್ಟಿದ್ರಲ್ವ ಅಣ್ಣಮ್ಮ ದೇವಿ ಕೂಡ್ಸ್ದಾಗ ನಾತ್ ನೆನ್ಪಿದೆೇನಾ
ಅದೇ ಅದೇ ಇದೇ
ಲ್ವಾ ಲಾಸ್ಟ್ ಇಯರ್.
ಹ್ಮ್ ಚೆನ್ನಾಗಿತ್ತು
ಈ ವರ್ಷ ನಾಟ್ಕ ಇಲ್ಲ ಅನ್ಸುತ್ತೆ
ಹ್ಮ್ ಇಲ್ಲ ಅನ್ಸುತ್ತೆ ಆರ್ಕೆಸ್ಟ್ರೋ ಆಗ್ಲಿ ಡ್ರಾಮಾ ಆಗ್ಲಿ
ಹ್ಮ್ ಹೌದು ಲಾಸ್ಟ್ ಇಯರ್ ಚೆನ್ನಾಗಿ ತು ನಾಟ್ಕ ಕೃಷ್ಣಂದ್ ಇತ್ತಲ್ವಾ? ಚೆನ್ನಾಗಿತ್ತು.
ಹೌದೌದು ಬಟ್ ಬ್ರೇಟ್ನೆಸ್ ಜಾಸ್ತಿ
ನಾಟ್ಕನೇ ಹಂಗೆ. ಹ್ಮ್
ಅ ನಾವ್ ದೂರ ಇದ್ವಲ್ಲಾ ನಮ್ ಗೆ ನೋಡಕ್ ಆಗ್ತಿಲ್ಲ ಪಾಪ ಹತ್ರ ಇರೋರೆಂಗ್ ನೋಡಿರ್ತಾರಲ್ವಾ?
ಹೌದು ಫುಲ್ ಲೈಟಿಂಗ್ಸು ಆಮೇಲ್ ಅವ್ರ್ ಬೇರೆ ಮೇಕಪ್ ಹೆವಿ ಮಾಡ್ಕೊಂಡಿರ್ತಾರಾ
ಆ ಹೌದು ಹೌದು.
ಹ ಹಂಗ ಫುಲ್ ಮುಖಕ್ಕೆಲ್ಲ ಅದೇ ಹೊಡತಿತಿಲ್ವಾ? ಹ್ಮ್ ಮತ್ತೆ ಟೀ ಆಯ್ತಾ?
ಟೀ ಈಗಾಯ್ತು ಜಸ್ಟು.
ಹೌದಾ? ಹಾ ಹಾ.
ಸ್ನ್ಯಾಕ್ಸ್ ತಿಂತಾ ಇದ್ದೆ.
ಚಕ್ಲಿ ಮಾಡಿದ್ದೀರಾ?
ಚಕ್ಲಿ ಮಾಡಿದ್ವಿ ನಮ್ ಅಕ್ ಅಕ್ಕಾ ಇ ಅವ್ರ್ ತಂದ್ಕೊಟ್ಟಿದ್ರು ತಿಂತಾ ಇದ್ದೆ.
ಹೌದಾ, ಹಾ ಹಾ. ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ?
ಚೆನ್ನಾಗಿದ್ದಾರೆ.
ಹೌದಾ ಏನ್ ಮಾಡ್ ತಿದಾರಮ್ಮ.
ಅಮ್ಮ ಟೀವಿ ನೋಡ್ತಾ ಇದಾರೇ.
ಹೌದಾ, ಒಹೊಹೊ ಸೀರ್ಯಲ್ಲಾ ಹ ಹ, ಹ್ಮ ಸೀರಿಯಲ್ಸ್ ಇವಾಗ ಚೆನ್ನಾಗ್ ಬರ್ತಿದೆ ಅಲ್ವಾ?
ಸೂಪರ್ ಎಪ್
ಆಹ್ ಹೌದು. ಚೆನ್ನಾಗಿದೆ ಅದು.
ಆಂ ಅದ್ ಚೆನಗಿದೆ
ನೀನ ನೋಡ್ತೀಯಾ ಡೇಲಿ.
ನ ನೋಡ್ತೀನಿ ಅವಾಗವಾಗ ನೋಡ್ತಾ ಇರ್ತೀನಿ ಬಟ್ ಅಣ್ಣಯ್ಯ ಸೀರಿಯಲ್ ಮಾತ್ರ ಮಿಸ್ ಮಾಡಲ್ಲ.
ಹಾ ಹಾ ಹಾ ಹಾ ಹಾ ಅದುನು ಚೆನ್ನಾಗಿದೆ.
ಹ್ಮ್ ಚೆನಾಗಿದೆ.
ಹ್ಮ್
ಮತ್ತೆ ಏನ್ ಸಮಾಚಾರ ಅಡಿಗೆ ಮಾಡ್ಬೇಕು ಚಪಾತಿ ಮಾಡ್ಬೇಕು.
ಚಪಾತಿ ಮಾಡ್ಬೇಕಾ
ಕೂ ಅಂತ ಗೊತ್ತಾಗ್ತಾ ಇಲ್ಲ
ಈ ಶಕೆಗೆ ಚಪಾತಿ ನೈಟ್ ಮಾಡಿದ್ರೆ ಯಪ್ಪಾ ಫುಲ್ ಶ ಕೆ ಅಲ್ವಾ
ಶಕೆ ಅಬೆ ಬರುತ್ತೆ ಅಲ್ವಾ.
ಹೌದು ಹೂ ಚಪಾತಿ ಮಾಡಾಕೆ ಆಗ್ತಿಲ್ಲ ಇವಾಗಂತೂ ನೈಟ್ ಟೈಮ್.
ಹಾ ಹೌದು ಹೌ ದು
ಹ್ಮ್ ಫುಲ್ಲು ಶಕೆ.
ಅ ಸುಡವಗ ಬೇ ಶೆಕೆಗೆ ಒಳ್ಳೆ ಹಿಂಸೆ ಆಗುತ್ತೆ ಸಕ್ಕತ್ ಹಿಂಸೆ.
ಬಿಸಿಲು ಬೇರೆ ಜಾಸ್ತಿ ಅಲ್ವಾ ಈ ವರ್ಷು ಹಂಗಾಗಿ
ಹ್ಮ್
ಏನು ತಿನ್ನಕು ಮನ್ಸಾಕ್ತಿಲ್ಲ ಬರೀ ಲಿಕ್ವಿಡ್ ತರ ಮಜ್ಜೆ ಕುಡ್ದ ಜ್ಯೂಸ್ ಕುಡ್ದ ಐಸ್ ಕ್ರೀಮ್ ಇದಷ್ಟೇ. ಅಹ್ ಹ್ ಹ್ ಇವಾಗ ನೆನ್ಪಾಗೋದು ಈ ಬಿಸ್ಲಿಗೆ ಹ್ಮ್
ಕೋಲ್ಡ್ ಐಟಮ್ ತಿನ್ಬೇಕಷ್ಟೆ
ಅಷ್ಟೇ ನೋಡು ಇವಾಗ್ ಬಿಸ್ಲಲ್ ಇವಾ ನೋ ಹೊರಗಡೆ ಹೋಗ್ ಬಂದ್ರೆ ಮುಗೀತು ಯಪ್ಪಾ ಏನಾದ್ರು ಕೋಲ್ಡ್ ಫ್ರಿ ನೋಡ್ಬೇಕಷ್ಟೇ.
ಆ ಹೌದು ಹೌದು ನಾವು ಬೆಳಗ್ಗೆ ಪ್ ನ್ನೀರ್ ಮಾಡ್ ಮುದ್ದೆ ಮಾಡಿದ್ವಿ ಖಾರ ತಿನ್ನಕೆ ಆಗ್ತಾ ಇಲ್ಲ.
ಹಾಗಲ್ಲ ಈ ಟೈಮ್ ಅಲ್ಲಿ ಅವ್ ಇದು
ಕರ್ ಕಾರನು ತಿನ್ನಕ್ ಆಗಲ್ಲ ಏನೋ ತಿನ್ನಕ್ ಆಗಲ್ಲ ಕೋಲ್ಡ್ ಐಟಮ್ ತಿನ್ ತಿನ್ಬೇಕು ಅನ್ಸುತ್ತೆ ಈ ಟೈಮ್ ಅಲ್ಲಿ.
ಹಾ ಅಷ್ಟೇ ಏನಾದ್ರು ಫ್ರಿಡ್ಜ್ ಅಲ್ಲೆ ಐಸ್ ಕ್ರೀಮ್ ಅಂತೆ ಮಜ್ಗೆ
ಹಾ ಹೌದು ಹೌದು
ಹ್ಮ ಏನಾದ್ರು ಜ್ಯೂಸು ಅಷ್ಟೇ ಇವಾಗ ನೆನ್ಪಾಗೋದು ಈ ಬೇಸ್ ಕೇಳಿ ಹ್ ಹ ಹ್ಮ ಹ ಮತ್ತೆ ಎಲ್ಲಾ ಆರಾಮ.
ಹು ಆರಾಮಾಗಿದ್ದಾರೆ ಎಲ್ಲಾರೂನು. ಅದೇ ನಾಳೆ ಬರ್ರಿ ಮಿಸ್ ಮಾಡ್ಬೇಡ್ ಟ್ರೆ ಅಣ್ಣಮ್ಮ ಜಾತ್ರೆ.
ಹಾ ನೀನೇ ಬಂದ್ಬಿಡು ಈ ಕಡೆ ಮನೆ ಕಡೆ ಆಯ್ ಟಾ
ಸರಿ ಆಯ್ ಆಯ್ತು ಬತ್ತಿನಿ ರೆಡಿ ಆಗಿ ಹೋಗೋಣ. ಜಾತ್ರೇಲಿ
ಸರಿ ಸರಿ ಸರಿ ಹಂಗಂದ್ರೆ ನಾಳೆ ಬೆಳಿಗ್ಗೆ ಬ ಬೆಳಿಗ್ಗೆ ಏನ್ ಬೇಡ ಮಧ್ಯಾಹ್ನ ಒಂದ್ ಮೂರ್ ಗಂಟೆ ಅಷ್ಟೊತ್ತಿಗ್ ಬಾ
ಹ್ಮ್ ಸರಿ ಸರಿ ಆಯ್ತು.
ಇಡ್ಲಿ
ಹಾ ಇಡ್ಲಿ ಇಡ್ಲಿ ಬಾಯ್ ಬಾಯ್.